ಹೇಳ್ಬೇಕ್ ರೀ ಎಲ್ಲಿರಿ
ಗುಡಿ ರೀ
ಗುಡಿಬಲ್ಲ ರೀ ಮಳಿ ಚೊಲ ಆಗದೇ ಏನ್ರೀ ನಿಮ್ಮೂರಗಾ.
ಹಾ, ಚಲೋ ಆಗ್ಯಾದ್ರಿ
ಹೌದ್ರೀ, ನಮ್ಮನ ಇದ ಅಮ್ಮನಕ್ ಬಂದಿದೀವ್ರೀ ನಮ್ ದೋಸ್ತರ ನಾವು.
ಹ್ಮ ಹ ಏನಾದ್ರೆ
ಕುಸ್ತಿ ಗರಡಿ ಏನ್ ಅಂತಾರಲ್ರಿ, ಹಾ ಅಲ್ಲಿ ಬಂದಿ ನಮ್ ದೋಸ್ತ್ ನಮ್ ಗೆಳೆ ಬಂದಿದ್ದಾರಿ.
ಹಾ, ಹಾ ಮತ್ತೆ ಏನಾದ ಏನಡನದ್ರಿ ನಿಮ್ ಬ ಏನ
ಏನಲ್ರಿ ನಿಮ್ ಕಡೆಗೆ ಏನು ಹತ್ತೆ ಆ ರೀ,
ದೊಸ್ತ ನೀವು ಅಲ್ಲಿ ಕುಸ್ತಿಗಡದಾಗ ಕೈ ಕುಸ್ತಿ ಆಡದ್ರರಿ.
ಹಿಂಗೆಲ್ಲಾ ಹೇಳ್ಬಾರಡ್ದ್ರಿ ಸರ ಹಿಂಗೆ ಹಾಗಿ ಮಾತ್ ಇದ ಆತವ್ರಿ.
ಪ್ರಾಕ್ಟೀಸ್ ಮಾಡಕೋಯ್ರರಿ
ತಪ್ಪಾತ್ ರಿ ಸರ
ಹ್ಮ ಹ್ಮ
ಹ ರ
ಇಲ್ರೀ ಸರ್ ನಾವ್ ಏನ್ ಕೇಳಿದ್ರಿ ಕೈ ಕುಸ್ ರಿ ಅದು ಸೋಲ್ಡರ್ ಪೆ ಮತ್ತೇನ್ರಿ ಎಲ್ಲ ಆರಾಮಲ್ಲ
ಆರಾಮ್ ನೋಡ್ರಿ ಈ ಮತ್ ಅದ ಗರಡಿ ಮನಿ ಹಗ್ಬೇಕಂತ ಮಾಡ್ರಿ ಅಲ್ರರಿ ಯಾವಾಗಾಗಗ್ತರಿನಾ
ಗರಡಿ ಮನದ್ರಿ ಅಲ್ಲಿ ಪಟ ಇದು ಕಟ ಅದುದು ಕಟಲ್ಲ ಇರಿ ನಮ್ದು ಆದಾಯ ಬಂದ್ರೆ ಜಗಡಿ ಮತ್ರಿ ಹ ಹ ನ ತಪ ಗರಡಿ ಮನ ರೀ ಮೂರ್ ಟೈಪ್ ಅವ್ರೀ ಮೂರ್ ಟೈಪ್ ದಾಗ ಯಾವಾಗ ಆಗ್ಬೇಕಂತ ಒಂದು ಗೊತ್ತ್ರೆ
ಯಾವ್ದ ಯಾವ್ದ ಅದ್ರೀ
ಕುಸ್ತಿ ಒಂದಾದ್ರಿ ಮತ್ತ ಕೈ ಕುಸ್ತಿ ಒಂದಾದ್ರಿ
ಹ್ಮ ರೀ
ಮತ್ತ ಅದಿದ್ರೆ ಬೆರಳ ಕುಸ್ತಿ ಒಂತ ತೊಂದದ್ರೆ ಮೂರ್ ಕುಸ್ತಿ ಅವ್ರೀ
ಕುಸ್ತಿ ಆಕ್ ಬಿಡ್ರಿ
ಕುಸ್ತಿ ಹಾಕ್ತಿವ್ರೀ ಮತ್ತತ್ ಅದಕ್ ಅಕ್ಕ ಕ ಇಟ್ಟಿದ್ರ ಹಾಕಕ್ ಪಡ್ರೀ ಅದ್ರ ಲೋನ್ ನ್ ಕೊಡ್ತಾರೆ ಏನ್ ಮಾಡ ನ
ಯದ್ರ ಮೇಲೆ ಎಲ್ಲ ಹೆಂಗ ಲೋನ್ ಕೊಡ್ತ
ನಾವ ಜಾಗ ಹುಡುಕ್ ಬರ್ತ್ರೀ ಜಾಗ ಹುಡಕ ಎಲ್ಲಾ ಇರೋಣಾದ್ರಿ ಅದ ಏ ಅಲ್ಲಿ ಊರ್ ಹೊರಗಿರ್ಬೇಕ್ರೀ ಇಲ್ಲಿ
ಹ ಅದಕ್ಕೇಏನಾದ್ರೀ ಊರವರಾಗಂದ್ರ ಇದು ಗಂಜಗೇರಿ ಅಂತ ಅದಲ್ರಿಯಕ್
ಗಂಜಗೆರೆ ನಡಲ್ರಿ ಅವಲ್ಲಾ ಸುಮ್ನೆ ಕಡೆ ಎಲ್ಲಾ ಮಂಜಿ ಚಲ ಬರ್ ಗಧಗ ಅಲ್ಲ
ಹೌದ್ರೀ
ಇದಕ್ಕೆ ಒಂದು ಗಾಡಿ ತೊಗಕಂದ ಮಾಡಿದವಿ
ಯಾವದ್ರೀ
ಅದು ಬುಲ್ವಾರ ರೀ ಅದ ಇದು ಬರಲ್ರಿ ದನಗಳು ಹಾಕೊಂಡು ಹೋಗೋಗ ಬರ್ಲ್ರಿ ಬುಲ್ವಾರ
ಹಾ ರೀ ಬೋಲಾರಾ ಪಿಕಪ್
ಬಲರ್ ಪಿಕಪ್ ಬಲರ್ ಪಿಕಪ್ ಬಾರಿದ್ರೆ ಗೈಡ ಅದು
ಹಾ ಹತ್ತೊಂಡನ ಏನ್ ಮಾಡ್ತರಿ ಮತ್ತೆ ಈಗ ನಿಮ್ ಟ್ಯಾಕ್ಟ್ರ ಅದ ಎಲ್ಲಾಟ ಅದ್ರೀ ಹತ್ತೊಂಡೆ ಮಾಡ್ತಾರೆಗ
ಇಲ್ಲ ತೊಡ ಸ್ವಲ್ಪ ಕೆಲ್ಸ ಆದ್ರೆ ಅದ್ರ
ಏನಾದ್ರಿ ಯಾ
ಹ ಏ ಹಂಗ ಅಂತದಲ್ರಿ ಹೊಲ್ದಾಗ ಕೂಲಿಯರ್ ಕರ್ಕೊಂಡು ಹೋದ್ ಲೇಬರ್ ಡಲ್ಲ ಹೋದ್ರಿ
ನ ಇದ ಅದಲ್ರರಿ ಮತ್ತೆ ಟ್ಯಾಕ್ಟ್ರ ಅದಲ್ರೀ ಈಗ
ಇಲ್ ಟ್ಯಾಕ್ಟರ್ ಆಾಗ ನಡಲ್ರಿ ಅದ ಅದು ಮ್ಯಾಗ ಚಛತ್ ಬೇಕ್ರೀ ಅದಕ್ ಬುಲಾರ್ ಪ ಕಪ್ ಚಕ್ರದು ಅದಕ್ಕೆ ಬುಲಾರಪ ಮಾಡ್ಬೇಕಂತ ಅ್ರಿ ಮ ನಿಮ್ಮ ನಿಮ್ ಗೊತ್ತಿ ಯಾರ್ದಏನಿತ್ತುಂತ ಹ ಹೇಳಳ್ಿಡ್ರಿ
ಹ ಗೊತ್ತಿರೋದ್ರದಾಗ ಒಂದಾದ್ರೆ ಹ ಏ ಏನ್ ಮರೆ ನ ಎ ಮಾಡ ಗೊತ್ತಿಲ್ಲ ರ ಕೆವತ ತೋರ ೋನ್
ರೇಟ್ ೇಟ್ ಹೇಳ್ತಾರೆತ್ತೆ
ರೇಟ್ ಏಟ ಹೇಳ್ತಾರೇಏನ್ರರಿ ಒಂದ್ ವರ್ಷಿಂದ ಆದ್ ನೋಡ್ರಿ ಗಾಡಿ
ಹಾ ಒಂದ್ ವರ್ಷ ಅಂದ್ರ ಒಂದ್ ವರ್ಷಿಂದ ಹ್ಮ ಹ್ಮ ಮತ್ತೆ ಏನ್ ತೋ ಹೆಂಗ್ರ ಅದು ಮತ್ತೆ ಹೆಂಗ ಕೇಕಂತ ತೊಂಬಬಿದಮ್
್ರ ಹೆಂಗಂದ್ರ ಕೆಲ್ಸ ಅಲ್ಲಿ ಪುನ್ಯದ ಮಾಡ್ತನ್್ರಿ ಈಗ ಒಂದ್ ವರ್ಷ ಐತ್ರಿ ಇಲ್ಲೇ ಬಂದನ
ಗಾಡಿ ಪುನರ್ಪಾಸಗಾದ ಅಂದ್ರೆ ಅದು ಮತ್ತೆ ಅ ಕರ್ನಾಟಕ ಪಷಿಂಗ ಅದ್ರಿ ಕರ್ನಾಟಕದ ಆದ್ರಿ ತಂದ್ರೆ ಅದೇ ೋ ಬಕ್ರ ಆಗ್ತಾರೆ ಅಂದ್ರ ಮತ್ ನೋಡ್ರಿ ಹೊಸದೇಏನೋ ಏಳ್ ಲಕ್ಷ ಆದ್ರಿ ಅದ
ಹೊಸದ ರೀ
ಮತ್ತೆ ಒಂದ್ ವರ್ಷದ ನಂತ್ರ ಒಂದ ಏಳ ಅಂದ್ರ ಅದ್ರೊಳಗೆ ತಗದ್ರೆ ನಾಕು ಲಕ್ಷ
ಹ್ಮ್ ಹಾ ಗಾಡಿಯನ ದುಡಕಿ ಆಗಿಲ್ಲ ಬಿಡ್ರಿ ಬರೀ ಮನೆ ಬಳಏಂದ್ರಿಗ ಅದಕ್ಕ ಮಾರಿಗೇಶನ್ದ
ಗಾಡಿ ತೊಂಡ ಮನೆ ಗಾಡಿ ತೊಂಡ್ ಮನೆಗೆಚ್ನ ಕದ ಗಾಡಿ ಸೆಕೆಂಡ್ ಹ್ಯಾಂಡ್ ಅರ್ ಅದು ನಿಮ್ಗೊಂದು ಒಂದು ಉದಾಹರಣೆ ಹೇಳಂದ ಏನ್ರಿ ನಿಮ್ಗ
ಹಾ ಹೇಳ್ರಿ
ಬಿಡ್ರಿ ಮತ್ತ ಕಡಿ ಅಮ್ಮ ಇದು ಮಲಗೋಳ ಹೆಂಗದು ಮಳೆ ಬಂದ್ಸಲಕ ಮಳೆ ಬೆಳೆ ಎಲ್ಲ ಚಲೋ ಅದಲ್ಲ ನಮಾಗ ನೋಡ್ರಿ ರೇಟ್ ನಾಕು ಲಕ್ಷ ಅಂದ್ರೆ ಒಂದ್ ನೋಡ್ಬೋದ್ರಿ ಹ್ಮ್
ಸರಿ ತೋ್ರಿ ಅವನಿಗೆ ಕೇಳಳ್ತನ್ರಿ ಕೇಳಿ ನೋಡಮ್ಮ ಹಿಂದ ಗೆ ಪೊನಹಚ್ಚೆಟಿನಿರಿ ಅವನಿ ಈಗ ಂದ್ರ ಕಾಡಿಮೆಾಗ ಇತನ್್ರೀ ಅವ ಹ್ಮ ಹಿಂದಗಡೆ ಪೋನ್ಚ್ಚ ಿಂದ ಹೇಳ್ತೇನ್ೀ ನಿಮ್ಗ ಯಾವ ಸ್ದ್ರಿ ಏನ್ ಮಾರ್ತಾನ ಎಲ್ಲ ಹೇಳಿಗೆಸಿಂದ್ರ ಕೇಳಿ ಹೆಲ್ಟಿನ್ರಿ ನಿಂಗ
ನೀ ಅದ್ರೊಳಗ ಬಾಳ್ ಬಿಸ್ಿನೆಸ್ ಆದ್ರೆ ಬುಲರ್ ನೋಡ್ರಿ ಮಳೆಗಾಲ ದಿನ ನೋಡ ಬ ಇದಿಂದಾಗ ಕ ಕೂಲರ್ ಡಿಬಾರ್ದ್ರ ಮಳಗಾಲ ದಿನಕ್ಕೆ ಅ ಚೆಾಗಿ ಕೂಲರ್ ನೋಡಿಡ್ಬಾರ್ದ್ರ ಮಳಗಾಲ ದಿನ ಗಾಡಿನಡ್ಲೆಲ್ಲಾದ್ರೂ ಸಾಮಾನ್ಯ ಹಾಕೊಂಡು ಅವು ಪೂರ ಮಾರ್ಲ ಜಗಾರ್ ಸಾಮಾನ್ವು ಬರಲ್ರಿ ನಡಕರವಲ್ಲ ಆದ ದಕ್ಕೆ ಹ ತಿರುಪಾ ಸೌಕರದಂತ್ ರೀ ನಮ್ಮ್ ಊರ ಭಾರಿ ಸೌಕರ ರೀ ಅವರು
ಹ್ಮ ರೇ
ಪಾರಿ ನಟ ಅಂದ್ರೆ ಅವರ
ಅದೇ ಅದೇ ಇಲ್ಲೇ ಆಳದ ಬಲ್ಲಿ ಆದ್ರೆ ನೀರ ಬಿಟ್ರ ಅನ
ಹ ಹ ಅವ ಅವನ್ ಮಗನ್ ಅನ್ ಪಾಪ ಏನ್ ಕೆಲ್ಸಾ ಮಾಡ್ತ ಅಂದ್ರೆ ನೀ
ಹಾ ರೀ
ಬನ್ನ ಕೆಲ್ಸ ಮಾಡ್ತನ್ ಹೊಲ್ದಾಗ ಎರಡ್ ಎಕರೆ ಹೊಲ್ಲ ಇಲ್ಲೇ ರೂಮನ್ ಬಲದ್ರಿ ಜಗ್ಗ ದುಡಿತತೇನ್ರಿ ಒಲ್ ತುಂಬಾ ನೀರ್ ಬಿಡತೇನ್ರಿ ತಿಗ ತಿರ್ಗ ಆಡಿ ಬಾರ ಕಷ್ಟ ನೋಡೋದಗಲ್ರರಿ ನಮ್ಗ
ಹ ನಿಮಗನ ಕರ್ಗೊಂಡೋದ ಅಂತಲ್ರಿ ಮತ್ತ ನೀಡ
ಏ ನಾವ ಹೋಗಲ್ರಿ ನಾವ್ ನಾವೆಲ್ಲ ಪಾಪ ರಾತ್ರಿ ಬೆಳಗ ಒಬ್ಬನೇ ನೀರ್ ಕಟ್ತ
ನೋಡ್ರಿ ಮತ್ತ ಅಂತರಗೆ ಸಹಾಯ ಮಾಡಲ್ಲಿ ಗುಡಿ ಬಲಿ ಕತ್ತಿ ಕೈತ್ರಿ
ಕಟ್ಟಿಕಲ್ರರಿ ನಾವನ್ ಏನ ದುಡ್ಬೇಕಲ್ಲ ಅಂದ್ರೀ ಊರ್ಗ ಫೇಮಸ್ ರೀ ಚೇತನ್ ಸಾವ ಅಂದ್ರೆ ಊರಿಗೆ ಫೇಮಸ್ ರೀ ಗನರ ನೀರ್ ಬಿಟ್ಟನ್ರಿ ಆ ಡೆಕ್ರವಲ್ಲ ರಾತ್ರಿ ಬೆಳಗ ನೀರ್ ತೋಸ ನೋಡ್ರಿ ಅವ ಗಣನ್ ಮಗಾರಿ ಅವ
ಹೌದ್ರಿ
ಏನ್ ನಮ್ ಮನಾಗ ಅದು ಏ ಮಾಡ್ತ್ರಿ ಕಡಗ ಗಿಡಗ ಹಾಕದಿಲ್ತ್ರಿ ಇಲ್ರರಿ ಸೌಕಾರ ನಮ್ ಹೋಣಿಗೆ ಫೇಮಸ್ ರೀ ಚೇತನನ್ ಸಾವ ಅಂದ್ರೀ ಸಾವ್ರೇ ಗರಡಿ ಮನ್ನೆ ಕಿರೆ ಮತ್ತೆ ಮತ್ತ ರೊಕ್ಕ ಬೇಕಲ್ ಮತ್ ನೀವ ಏನ್ ಮನ್ಸ್ ಮಾಡಿದ್ರ ಗರಡಿ ಮನೆ ಆಕ್ತೀರಿ
ಏ ನಮ್ ಕೈಯಗ ಏನಾದ್ರೀ ಫೈನಾನ್ಸ್ ಕೊಡಸ ಅಂದ್ರ ಕೊಡಸ್ಸ್ರರಿ ಹಂಗೇಏನಲ್ರರಿ
ಮೈನ ಜಾಗ ನೋಡಿ ಕೊಡ್ಬೇಕಲ್ರರಿ ಕಾಲ್ಚಿ ಆಗಕ್ಕೆ
ಹ ಅಲ್ಲಿ ಯಾವ್ದದಲ್ರೀ ಮ
ಹ ಅಲ್ಲಿ ಅದು ಗರಡಿ ಮನಿಗೆ ಅಂತಲ್ಲ ಕೊಡ ಹೊಂದಗ ಕೊಡ್ತಾರೀ ಹ್ಮ ಅದ್ರ ಬದಲು ಯಾವದೂಂದು ಪೈನ್ರಿಸ್ಕಡ್ರರಿ ಮೆ ಒಲ್ ಪೈಪ್ ಲೈನ್ ಮಾಡಿಸತತಿ ಮ ಅದ ಇಸ್ಕ ಕೊಡ್ರಿ ಅಂತ ಮಾಡ್ತವರಿ
ಆಯ್ತ್ ರೀ ಪೈಪ್ಲೈನ್ ಮ್ಯಾಗ ಹೊಲ್ದ ಮ್ಯಾಗ ಕೊಡ್ತೇವ್ರೀ ಹ ರಿ
ಕ್ರಿಕೆಟ್
ಅಲ್ಲರಿ ಎಷ್ಟ್ ಎಕ್ರ ಅದ ಅದ ಹೇಳ ನಂಗು ನಾಕ್ಎಕ್ರೆ ಅಂದ್ರೆ ಒಂದು ಬರ್ತ್ರಿ ಒಂದ ದೇಡು ತನ
ದಡ್ ರಪಾಯ ಕೊಡ್ತಾರ ಮ ಜಾಸ್ತಿ ಕೊಡಲ್ಲ
ಜಾಸ್ತಿ ಕೊಡಲ್ರರಿ ಸ್ಟಾರ್ಟಿಂಗ್ ಇರ್ತಲ್ರರಿ ಮತ್ತತ್ ಅದದ ದೇರಡ ಕಟ್ಟಿಗಸ ಮತ್ತತ್ ನೀವು ಎರಡ್ ತಗಬೋದ್ರಿ ಮತ್ತೆ ಒಟ್ಟೆ ಹಿಂಗ ಒಂದೊಂದ್ ಸಾರಿಗೆ ಐವತ್ತ ಐವತ್ತು ಜಂಪ್ ಅತರಿ
ಹೆಂಗಾರ್ದ ಗೊತ್ತಲ್ರಿ ಏಳು ಲಕ್ಷ ಕೊಟ್ರಂದ್ರ
ಹ್ಮ್
ಜೆಸಿಬಿ ಸಾಲಲ್ಲರೀ ಪೈಪ್ ಇಲ್ಲೆ ತಂದ ಆಗ್ತಿರಿ
ಏನ್ರೀ
ಹ ಅದ್ರಾಗ ನಾಕ್ ಕಿಲೋಮೀಟರ್ ಹಳ್ಳ ಆದ್ರಿ
ಎಕರೆ ಕೇಳಿದ್ರನ
ಎಕರೆ ಎಕ್ರ ನಾಲ್ಕು ಎಕ್ರ ಅಂದ್ರ ಎಕರೆ ಆಕತಿ ಇ ಲಕ್ಷ ಅಂದ್ರ ಎಏ ಐತ್ರಿ ಆರು ಲಕ್ಷ ಯತ್ ಆರ್ ಲಕ್ಷ ಅಂದ್ರ ನಾವ ಹೆಂಗ ಕಟ್ಬೇಕ್ರೀ ಅದ ನಾವೇಂಗ್ ಕಟಬೇಕದು ನಾವ್ ಲೋನ್ ಹೆಂಗ ಕಟ್ಬೇಕ್ರೀ ತಿಂಗಳ ಲೆಕ್ಕ ಇರ್ದ ವರ್ಷಿದ ಲೆಕ್ಕ ಕನ್ ಆರು ತಿಂಗಳ ಮೂರ್ ವರ್ಸಿಗೆಟ್ ಕಟ್ಟಬ್ರೀ
ಹ್ಮ್ ವರ್ಷಿ ಕಟ್ಬ್ರೀ ಅದ ನೀವು ಲೋನ್ ಹೆಂಗ್ ತಗೊಂಡಿರ್ತೀರಿ ಅದ್ರ ಮ್ಯಾಗಬೋದ್ರೀ ಡಿಪೆಂಡ್
ಯಾರ ನ
ಹ್ಮ್
ಆರ ಲಕ್ಷ ಅದು ಯುಗಪುರೀಷ್ ಹಗ್ಗ ಆ ಏನಾರ ಒಂದ್ ಒಂದು ಲಕ್ಷ ಹನ್ನೆರಡು ಸಾವಿರ
ಹ್ಮ ರೀ
ಬಾಳ ಐತ್ರಿ ವರ್ಷಿಗೆ ಒಂದ ವರ್ಷಿಗೆ ಒಂದು ಲಕ್ಷ ಲಕ್ಷದ ಹನ್ನೆರಡು ಸಾವಿರ ಅಂದ್ರ ಏನ್ರೀ ಅದ ಆ ಕಡಿಮೆ ಮಾರತ ಅಂದ್ರ ನೋಡನ ರಿ ಟಕ್ ಹೊಯ್
ಕಡಿಮೆ ನಮ್ ಕೈಗೆಲ್ರರಿ ನೋಡಮ ನಮ್ ಮ್ಯಾನೇಜರ್ ಅವ್ರಿಗೆ ಮಾತಾಡ್ಬೇಕ್ರೀ ನೀವ ಬಂಧು
ಮತ್ತೆಲ್ಲಾ ಆರಾಮಾ ಕತ್ ತರಿ ಕೇಳ್ರಿ ಮತ್ತೆ ಎಲ್ಲ ಮನೆಯಗೆಲ್ಲಾ ಆರಾಮರಲ್ರಿ ನಮ್ಮನನರ
ಈಗ ನಾಳಿಗೆ ನಮ್ಮ್ ಮ್ಯಾನೇಜರ್ ಮನೆಗಾ ಫಂಕ್ಷನ್ ಇದು ಶುಭಾರಂಭ ಆದ್ರಿ ಕಾರ್ಯಕ್ರಮ ಅ ಆದ್ರೆ ನಾಳಿಗೆ ಸೂಟ ಇರ್ತ್ರಿ ಹ ಕಾರ್ಯಾಲಯ
ನಾಳೆ ನಾಳೆ ರ ನಾಳೆ ರವಿವಾರನತ್ರಿ ನಾಳೆ ಎಲ್ಲ ಬಂದು ಇರ್ತಾವ ಗ ಸೋಮಾರ ಬಂದ್ಬಿಡ್ತೀನ ಮತ್ ಮಾತಾಡಂಬ್ರಿ ಮತ್ತೆ ಹೆಂಗ್ ನಡದ್ರೀ ನಿಮ್ ಬಿಸ್ನೆಸ್ ಆಸ್ಂತ್ರ ಮತ್ತ ಹೆಂಗ್ ನಡಿದ್ರೆ ನಿಮ್ ಬಿಸ್ನೆಸ್
ಅದ್ ಚಲೋ ನಡ್ದ್ ನೋಡ್ರಿ ಏನ್ ಮಾಡತ್ರಿ ಹಿಂಗಗೆ ಹೋಗ್ಬೇಕಕ್ಲ್ರರಿ ಊರ ಊರ ಮತ್ತ ಫೈನಾನ್ಸ್ ಇದು ಮಾಡಕ್ಕ
ಹ್ಮ ಹ್ಮ್ ಹ್ಮ್
ಈ ಮತ್ತ ನಿಮ್ ಊರಾಗ ಯಾರಿ ಬಕ್ದ
ಏ ಕ್ಯಾತ ತವ ಕೇಳಿ ನಿಮ್ಗೆ ಯಾತ ತವ್ರಿ ಕ್ಯಾತಿ ತವ್ರಿ ನಾ
ಹಾ ರೀ
ಊಟ ಹಾಗಾದ್ರೆ
ಊಟದ್ರೆ ನಿಮ್ದು
ನಮ್ಮ ನಾಯ ಆದ್ರೆ ಇಲ್ಲಿ ಗುಡಬಲಿ ಕುತೇವಿ ಮತ್ತೆ ನಿಮ್ದೆ ಈ ಎರಡ್ಡಿ ಮನೆಗ ಹಯನಂದ್ರ ಏನ್ ಬಂದಿರಿ ಏನ್ರಿೀಏ ಅಲ್ಲೀ
ಬಂದೇವ್ರಿ
ಬದೆ ಆಯ್ತ ತ್ರರಿ ನನ್ ಪಫೋನ್ ಹೊಂಟದ ಆಮೇಲೆ ಫೋನ್ ಹತ್ತಲ್ರಿ ನಿಮಗ ಹಾ ಸರಿ